ಆರಾಮಾ
ಹ್ಮ ಆರಾಮ ಎಲ್ಲಿ ಆರಾಮ ಮಾಡ ಕಾಣಬಾನೆ ಆತವ್ ನಾನ ಈ ಸದ್ನ ಅಭ್ಯಂಗ ಮಾಡಿಸಕೋಬೇಕ ಈಗ
ಅಭ್ಯಂಗ ಅಂದ್ರೆನು ಎಕ್ ನಿ ಹೆಚ್ಚ ಮಸಾಜ್ ಮಾಡ್ತಾರ ಹ್ಮ್ ಹ್ಮ್
ಅದು ಮಾಡಿಸ್ಕೋಬೇಕು
ನೀವ ಮಾಡೋರ ಎಣ್ಣೆ ಹಚ್ಚ ಮಸಾಜ್ ಮಾಡಿಸ್ಕೊ
ಅಂದ್ರೆ ನಮ್ ನಾವ ನ್ ಮಾಡ್ಕೊಬೇಕ ನಮ್ ನಾವ್ ಮಾಡ್ಕೊಂದ್ರೆ ಉಲ್ಟಾ ಡೈರೆಕ್ಷನ್ ಒಳಗ್ ಮಾಡ್ಕೊಬೇಕ
ಹ್ಮ್
ಅದು ಅದು ಬಾರಿ ರೀತಿ ಮಾಡಿಸಕೋಬೇಕಲ್ಲ
ಹ್ಮ್
ಹ್ಮ್ ನಾವ ಏನ್ ಮಾಡಿದೀವಿ ಗೊತ್ತಾ ಊಟಕ್ಕ
ಏನ್ ಮಾಡಿದ್ರಮಾ
ಸೌಗೆ ಪಾಯಸ ತ
ಹ್ಮ್
ಅದು ಬ್ರೆಡ್ ಇಂದ ಪಕೋಡಾ
ಅದೆಂಗು
ಅದೂ ಬ್ರೆಡ್ ಅಂದ್ರ ನಮ ಅಕ್ಕ ಮಾಡಿದ್ಲ ಅದನ ಅದೇನೋ ಬ್ರೆಡ್ ಬೇಯಿಸಿ ಅದ್ರಲ್ಲಿ ಈರುಳ್ಳಿ ಟೊಮ್ಯಾಟೊ ಕಾರ
ಹ್ಮ್
ಹಾಕಿ ಅದನ್ನ ಹಿಟ್ಟೊಳಗ ಕಲ್ಸಿ
ಹ್ಮ್
ಅಂದ್ರೆ ಮೊದ್ಲೆ ಕಡ್ಲೆ ಇಟ್ಟಾಗ ಕಲ್ಸಿಟ್ಕೋಬೇಕಾ
ಹ್ಮ್
ಸಯ
ಹ್ಮ್ ಹ್ಮ್ ಹ ಆಲೂಗಡ್ಡಿನ ಹೆಂಗ ಬ ಅಜಿ ಮಾಡುವತ್ನಗ ಹಿಟ್ಟಿಂದ ಕವರ್ ಆಗ್ತೇತಲ್ಲ ಹಂಗ
ಹ್ಮ್
ಹ್ಮ್
ನಾ ಪಾಯಸ ಮಾಡಿದ್ದೆ ಶಾವಗೆ
ಹ್ಮ್ ಚಲೋಗಿತ್ತ ಯಾರ ತಿಂದ್ರರು
ನಾನು ನಮ್ಮನರಂಟಿ ನಮ್ಮ ಅಕ್ಕ ಚಲಾಗಿತ್ತು ಹಾಲ ಹಾಲ್ ಕಾಯಿಸಿ ಚಲೋ ಆಗಿತ್ತು ಅಂದ್ರ ಪಾಯ್ಸ ಶಾಗೆ ಪಾಯ್ಸ ಅಂದ್ರ ಹಂಗಲ್ಲ ಇವ ಮನ್ಯಾಗ ಶಾಗೆ ಮಾಡಿದ್ರಿಂದಲ್ಲ ಅದು ಒಂದ್ ಸಿಗ್ತೈತಿ ಹೊರಗಡೆ ಅಂಗಡಿಯ ಒಳಗ ಪೇಣಿ ಪೇಣಿ ಅಂತ ಗೊತ್ತ ತ್ತಾ ಇನ ಅಂದ್ರದು ಇದು ಅಲ್ಲ
ಹೌ
ಅದೊಂದ್ ಪೌಡರ್ ಸಿಕ್ತತಿ ಆ ಹಾಲನೆಾಗ ಹಾ ಒೊಳುದು ಕೂಡದು
ಅದ
ಅಂತದೇ ನಾವ್ ಅದ ಅಕ್ಕೆ ಏನೇನ್ ಹಾಕಿದ್ವಿ ಅಂದ್ರ ಹಾಾಲ ಸಕರೆ ಅದೆಲ್ಲ ಒಂದ್ ಸ್ವಲ್ಪ ಕುುದ ಅದ್ರೊಳಗೆ ತುಪ್ಪದಾಗ ಹುರಿದಿದ್ದು ಅವ ಇರ್ತಾವಲ್ಲ ಗೋಡಂಬಿ ಮಲಕ ಬಾದಾಮಿ ಅದೆಲ್ಲಾ ಹಾಕಿ ಇದು ಹಾಕ್ಕೊಂಡು ಕುಡಿದ್ವಿ
ಹ್ಮ
ಮತ್ತ ಬಾಜು ಖಾರ ಖಾರ ಬೇಕಲ್ವಾ ಬ್ರೆಡ್ ಪಕೋಡಾ ಮಾಡಿದ್ವಿ
ಹ್ಮ್ ಹ್ಮ್ ಇದ್ದೀಿವ ಆಗ್ಬಿಟ್ರಿ ನನ
ಜೋರ್ ಮಾತಾಡು ಸ್ವಲ್ಪ
ನಿದ್ದಿ ಬರಹತೆತ್ತಿ
ನದ್ದೆ ಬರಾಗತೈತೆ ಮಕ್ಕೊ್ಬಿಡು ಮತ್ತ ಏನ ಐತಿ
ಅಷ್ಟೇ ಹಕಿಲಾ
ನಾನು ಇನವಂದ
ಹ್ಮ್
ನಾನು ಇನ್ನೊ ಒಂದ್ ಐದ್ ನಿಮಿಷ ಬರತೀನೀಯ
ಅ
ಬೆನ್ನುನುಸಾಕ್ರಿಸಿ
ಬರಿ
ನಾನು ಇದೊಂದ ಏನೋ ಒಂದ್ ಕೇಸ್ ಬರೋದ ಅದ ಅದೊಂದು
ಹ್ಮ್
ಮಕ್ಕೊಬೇಕಂತ ಮಾಡಿ
ಮುರ್ತಾಸ ಯೋಗ ಮಾಡಿ ಎಲ್ಲಾ ಸ್ಟ್ರೆಚ್ ಮಾಡಿ ಎಲ್ಲಾ ಎಕ್ಸಸೈಸ್
ಮಾಡ್ಬೇಕುವ ಮಾಡ್ಬೇಕು ಯಾರು ಉಪಕಾರಾರಕ್ ಮಾಡ್ತೀರ ನಿಮ್ದಕ್ ನೀವ್ ಮಾಡ್ತೀರಿ
ಏ ನಾನು ಎದಕ್ ಹೊರಗ್ ಬಂದಿದ್ದೆ ಗೊತ್ತೇನಾ ಕ್ಲಾಸ್ ನ ಕೂಡೋದೊಂದ್ ಇರಂಗಿಲ್ಲ ಪಾ ಬಿಡ್ತಾರ ಮ್ಯಾಮ್ ಹೊರಗ ಹೋಗಕ್ ಅಂತಂದ ಬಂದಕ್ ನನ್ ನಾ ಹೆಸರೇ ಕೊಟ್ಟಿದ್ದಿಲ್ಲಾ ಹೇಳ್ಬೇಕಂದ ಫಸ್ಟಿಗೆ ಮಾಮ್ ಎಬ್ಬಸ್ ಕಳಿಸಸ್ತಾರಲ್ಲ ಮತ್ತ ಬಂದೇ ನಾನು
ಹ್ಮ್
ಮ ಬಂದ್ ಬಂದ್ ಬಂದ್ ಇಲ್ಲಿ ಮಟ ಬಂದ್ ಬಂದಿದ್ಲು
ಹಿಂಗಗೆ ಅವಾಗವಾಗ ಧೂಳ ಹೆಬ್ಬಸ್ತ ತಾ ಇರ್ಬೇಕು ಪ್ರಸಿದ್ಧಿ ಪಡಿತಾ ಇರ್ಬೇಕು ಮತ್ತದು ಯಾವ್ದದು ಏ ಇದ್ರಾಗ ಯಾರೊಬ್ಬ ರಾಜ ಇದ್ದ ನೋಡು ಗೊತ್ತನಾ ನಮ್ಮ ಸಮಾಜದ ವಿದ್ಯಾನದಾಗ ಬಂದಿತ ನೋಡ
ಯಾರಯಾವ
ಏನು ಅಂತಾರಲ್ಲ ಪ್ರೌಢ ದೇವರಾಯ ಏನ ಅವನ ಹೆಸರು
ಹ ಏನಾಯು ಸ್ಟೋರಿ ಹೇಳ
ಸ್ಟೋರಿ ನಮಗೂ ಗೊತ್ತಿಲ್ಲ ಅವನಿಗೆ ಎಲಿಫೆಂಟ್ ಅಂಟಾರ್ ಅಂತಾರ
ಹ್ಮ್ ಹಾ ಈಗ ನೆನಪಾಯ್ತು
ಬಲವಂತ ಬಲಶಾಲಿ ನಿಪುಣ
ಹ್ಮ್
ಹಂಗಿರ್ಬೇಕು ಅವರಂಗ ಆಗಲ್ಲ ಬಟ್ ಆದ್ರ
ಆದ್ರೂ ಒಂದ್ ಸ್ವಲ್ಪ ಇರ್ಬೇಕ ಏನೋ ಒಂದ ಗೊತ್ತಿಲ್ಲ
ಏನೇನ್ ಹೇಳ್ಬೇಕಂದ ಅದು ಹ ಕೊಡತದೆ
ಹ್ಮ ಪ್ಪಾನ ಬರ ಬ್ಯಾಸರ ಬ್ಯಾಸರಾಗತಲಿ
ಬೇಾಸರ ಬಳ್ಾಸರ ಆಗೈತಿ ಅಂದ್ರೆ ಕೇಳೋರ ಯಾರು
ಅದ ನಾಲ್ಕ ದಿನ ಎ ಜಯವಾಡಿವಾ ನಾವು
ಈ ಲೋಕ
ಹ ಹ್ಮ ನಂಿನ್ ಮಕ್ಕಳಲ್ಲ ಪೂರಾ ಎಷ್ಟು ಸುಸ್ತಾಗಿತ್ಲಿ ನನಗ್ ಹನ್ನೊಂದಕ್ಕೆ ಯಾವಾಗ್ಗೂ ನಿದ್ದಿ ಬರಲ್ಲ ಆದ್ರ ಇವತ್ ನ್ದಿ ಬರದೇತ್ ನನಗ
ಏನೋ ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರ ನಾನು ಹುಡುಕಿವೆ
ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಆದ್ರೂ ಇಷ್ಟಾಗೆ ನನ್ ನಿದ್ದೆ ಬರಲ್ಲ ಇಾ ಪಾಳ ನೈಟ್
ೇ ನೀ ನಂಗಗೆ ಹೇಳ್ಬೇಡಮ್ಮ ನಂಗೆ ಗೊತ್ತಾಗುತ್ತೆ
ಹ್ಮ್
ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವೆ ದಾರಿ ಹುಡುಕುವೆ ಚಿಂತೆ ಬಿಟ್ಟು ಬಿಡು ಮಗುವೆ
ಹ್ಮ್ ಹೇಳಬಡ
ಆ ದೇವರ ನೆನೆಯುತ್ತ ನೀನು ಇನ್ನು ಚಿಲನಿದ್ದೆ ಏ ಸಾರಿ ಸಾರಿ ನೀನ ತಪ್ಪಾಯತ
ಹತ್ತ
ಅದು ಆದಂಗೆ ಅಷ್ಟೆ ಚೆಂದ ಕನ್ನಡ ಬರಕತ್ ತೊಂದ್ರ ಬರ್ತಾವ ಚಂದಾಗಿ.
ಬ್ಯಾಡವ
ಅಭಿಮಾನಿ ಕಣಮ್ಮ ನಾನು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ತ್ಯ ಎಲ್ಲೆಲ್ಲೂ ಕನ್ನಡ.
ಹ್ಮ
ನಿನ್ನೊಳಗೂ ಕನ್ನಡ ನನ್ನೊಳಗೂ ಕನ್ನಡ. ಪರಿಸರದ ಪ್ರಕೃತಿಯಲ್ಲೂ ಕನ್ನಡ
ಹ್ಮ್ ಕಥೆಗಳು ನಮ್ಗೆ ಯಾವದ್ರ ಬ್ರೋ ಕೇಳ ಕಥೆ ಹೇಳಿ ಯಾವುದರ.
ಕಥೆ ಯಾ ಕತಿ ಹೇಳಿ ಈವ ಸಣ್ಣಕ್ಕಿದ್ದಾಗ ಕಥಗಳು ಎಲ್ಲಾ ಎಷ್ಟು ಚಲೋ ಚಲೋ ಕಥಗಳು ಗೋತ್ತಿದ್ದು ಈಗೇನ್ ಕಥೆಗಳೇ ನೆನಪಿಲ್ಲವ. ಯಾಕಂದ್ರ ಅವಾಗ ನಮ್ಮ ಅಜ್ಜಿಗಳೆಲ್ಲಾ ಹೇಳ್ತಿದ್ರು. ಈಗ ನಮ್ಗೆ ಏನ್ ಹೇಳ್ತಾರೋ ಏನ್ ನೆನಪೆ ಇಲ್ಲ ಕಥಗಳ ಅಂದ್ರ
ಕರೆಯಲೆ
ಏನದು ಹಾ ನೆನಪ ಐತೆ ಹೇಳ್ತೀನೀ ಕೇಳು.
ಹೇಳ
ಒಂದ ದಿನ ಅಪ್ಪ ಮತ್ತ ಮಗ ಇಬ್ರು ನಡ್ಕೋ ಹೊಂಟಿದ್ರಂತೆ
ಹ್ಮ್ ಎಲ್ಲಿಗೆ.
ಹೊಂಟಿದ್ರು ಎಲ್ಲಿಗೆ, ಯಾರು ಹೆಂಗ ಏನು? ರಸ್ತೆ ಮ್ಯಾಲ ಹೊಂಟಿದ್ರ ಏನ್ ಪರ್ವ ದೂರ ಮೇಲೆ ಹೊಂಟಿದ್ರಾ ಅವೆಲ್ಲ ಇಲ್ಲ. ಹೋಂಟಿದ್ರು.
ಹ್ಮ್
ಒಂದ್ ಕತ್ತಿ ಜೊತಿ ಹೊಂಟಿದ್ರು ಅವರು ಮೊದಲ ಆಪ್ ಪಿನ್ ಏನ್ ಮಾಡಿದ್ದಾ ಅ ಕತ್ತಿ ತಾವ ಹೊಡಸ್ ಗೊತ್ತಾ ಅದ್ರ ಮ್ಯಾಗ ಮಗನ್ ಕುಂದರ್ಸ್ಕೊಂಡು ಕರ್ಕೊಂಡ್ ಹೊಂಟಿದ್ದ. ಮಂದಿ ನೋಡಿದ್ರ ಏನಂದ್ರರು. ಇವ ನೋಡ ಪ್ರಾಣಿ ಮ್ಯಾ ತನ್ ಮಗನ್ ಕುಂದರ್ಸ್ಕೊಂಡ್ ಹೆಂಗ ಹೊಂಟಾನ ಅಂತಂದ್ರು ಆಯ್ತು ಮಗ ಹೇಳ ನಡ್ಕೊಂತ ಒರಟ
ಹ್ಮ್
ಮತ್ತ ಬಂಧ ಏನಂದ್ರಂತ ಅಯ ಕತ್ತಿ ಕತ್ತಿದ್ರುನು ಮನ್ಷನ್ ನೋಡು ಮಗನ್ ಕುತ್ ಹೊಂಟಾನ ಅಂದ್ರ ಅಂತ ಮಂದೇನ ಎಲ್ಲಾನೂ ನೀ ಸುಮು ಹೊಂಟರುನು ಒಂದಂತಾರ ಹೆಂಗಿದ ಒಂದಂದ ಒಂದ್ ಮಾತ್ ಅಂದೇ ಅಂತಾರ ಆಯ್ತ ಮತ್ ತಲ ಕೆೆಟ್ಟ ಏನ್ ಮಾಡ್ತಾನ ಆಯ್ತ ಹಂಗೆ ಮುಂದ್ ಮುಂದ್ ಮುಂದ್ ಹೋತಾನಂತ ಆಮೇಲೆ ಅಲ್ಲಿನ ಮಂದಿ ಏನು ಕತ್ತಿ ನಡ್ಸ್ಕೋದು ಹೊಂಟ ನೋಡಿವ ಶಾಣೆ ಅಂತ ನಾ ಇವ ಏನ್ ಮಾಡಿದ್ನಂತ ಹೋತ್ಕೊಂಡ್ ಮಗನ ಇಳಿಸಿ ಕೇರಿಂದ ಮತ್ತ ಕೊಂಡಂತ
ಹ್ಮ
ಆಯ್ತ್ ಹಂಗೆ ಮುಂದ್ ಹೋದಂಗ ಮತ್ ಮಂದಿ ನೋಡ್ ನಗ ಕತ್ರಂತ ಯಾರ ಕತ್ತಿನ ತೊಗೊಂಡ್ ಹೋಗ್ತಾರ ತಮ್ಮ್ ಕೆಲ್ಸಕ್ ಬಳಸ ಕೋತಾರ ಇವಾಗ ನೋಡಿದ್ರೆ ಕತ್ತೆನ ಹೊತ್ಕೊಂಡ ತನಲ್ಲ ಇವ ಎಂತ ಹುಚ್ಚದಾನ ಅಂದ್ರ ಅಂತ
ಹ್ಮ್
ಅದಕ್ಕ ನಾವ್ ಹೆಂಗಿರ್ಬೇಕಂದ್ರ ಏನು ತಲೆಗ್ ಹಾಕೋಬಾರ್ದು ಅದೇನೋ ತರಲ ಆನೆ ಹೊಂಟಿದ್ರೆ ಶ್ವಾನ ಬೋಗಳ್ತಿರ್ತತ ಅಂತ ಆನೆ ತಲಿ ಕೆಡಸ್ಕೊಳಲ್ಲ ಸುಮ್ತಾನ ಕೆಲ್ಸತ ಮಾಡ್ತಂತ ಅಂದ ನಾವ್ ಹೆಂಗಿದ್ರು ಮ ಇ ಒಂದ್ ಅಂತರ ಅದಕ್ಕೆಲ್ಲ ತಲಿ ಕೆಡಿಸಸ್ಕೋಬಾರ್ದು ನಮ್ ಕೆಲ್ಸ ಏನೈತ ಅದನ್ ಮಾಡ್ಬೇಕು ಅಷ್ಟೇ
ಹ್ಮ್ ಕರ ನೋಡಿ ಕರಕ್ಟನೆ ಎಳದ ನೋಡಿ ಕಥೆ ನನಗೆ
ಹಾ
ಈ ಕಥೇನ ಕಥೇನ ನಮಗೆ ಕರೆಕ್ಟ್ ಟೈಮಿಗೆ ಹೇಳಿದಿ ಅಂದೆ
ಯಾಕ ನೀವ್ ಹೊಂಟಿದ್ದಿ ಯಾವ್ದಾರ ಸ್ವಾನ ಬೊಳಾಕತಿತ್ತೇನಲ್ಲಿ
ಹ್ಮ್ ಅಂದ್ರ ನನ್ ಮನಸು ಎಷ್ಟೋ ತಿಂಗಳುಗಳಾದ್ಮ್ಯಾಲ ಈಗೊಂದ್ ಸ್ವಲ್ಪ ಶಾಂತ ಆಗತಿ ಏನೋ ಒಂದ ಸ್ವಲ್ಪ ಆರಾಮಾಗಿನ ಪೂರಾ ಕಾಮ್ ಆಗನೀ ಏನು ಹೊರಗಿಂದ್ರ ತಲೆಕೆಡಿಸಿಕೊಂಡಿರಬಾರ್ದು ಹ್ಮ ಹ್ಮ್ ನ ಯಾರ್ಗೂ ಏನೆ ಅಹ್ಹ್ ನಾ ಯಾರ್ ಮಾತಿಗೂ ತಲಿಕಿಡಸ್ಕೊಳಾಲಾ ತಿಲ್ಲ ಇನ್ನು ಮೊದ್ಲಿಗೆ ಎಷ್ಟು ವಾದ ಮಾಡ್ತಿದ್ದೇ ಬಾಳ್ ಬಾಳ್ ಬಾಳ ಅದ್ ನನ್ ತಪ್ಪಿಲ್ಲ ಅಂದ್ರೆ ಟೆ ವಾದ ಮಾಡ್ತಿದ್ದೆ ನಾನ್ ಮೊದ್ಲಾದ್ರುನು ಈಗಾದ್ರುನು
ಕೇ ಅರ್ಥ ಆತಿತ್ತು ಅಂದ್ರೆ ವಾದ ಮಾಡದು ಇಲ್ಲ ಅಂದ್ ಸುಮ್
ಹ ಹಾ ಅಷ್ಟೇ ಅದ್ ಎಷ್ಟು ಮಾತಾಡಿದ್ರುನು ಮುಂದ್ ನೋಡಿ ಏನೋ ಅರ್ಥನೇ ಆಗಾಕತ್ತಿಲ್ಲ ಅಂತ ಸುಮ್ನೆ ನಮ್ ಬಾಯಲ್ ಎದಕ್ ಎನರ್ಜಿ ವೇಸ್ಟ್ ಮಾಡ್ಕೊಬೇಕು
ಹ್ಮ್ ಸರಿ ನೀ ಏನೋ ಮಕ್ಕೋತ್ ತಿನಂದ್ಯಲ್ಲ ಮಕ್ಕೋ ಮತ್ತ ನಾಳೆಗ್ ಮಾತಾಡನಂತ
ಹ್ಮ್
ಹ್ಮ್